ಹೇರಾ
ನೀ ಏನ್ ಮಾಡ ನಾನಾ ಇವಾಗ ತಾನೆ ತಿ ತಿಂಡಿ ಮಾಡಿ ಇಲ್ಲಿ ಕೆಳಗಡೆ ಕುತ್ಕೊಂಡು
ಹ್ಮ್ ಹೌದಾ ನಾನು ಈ ತಾನೇ ತಿಂಡಿ ಮಾಡಿ ನಿನ್ ನಿನ್ನ ಫೋನ್ಗೋಸ್ಕರ ವೈಟಟ್ ಮಾಡ್ತಿದ್ದೆ
ಹಾ ಹೌದಾ ಏನ್ ತಿಂಡಿ ತಿಂದೆ
ನಾನು ಮಜ್ಜಿಗೆ ಅನ್ನ ತಿಂದೆ ನೀನೇನು ತಿಂದೆ
ನಾನಾ ಟೊಮೆಟೊ ಗೊಜ್ಜು ಅನ್ನ ತಿಂದೆ ಮಜ್ಜಿಗೆ ಅನ್ನ ನ ಅಂದ್ರೆ ಬರೀ ಮಜ್ಜಿಗೆ ಅನ್ನ ತಿಂದ
ಇಲ್ಲ ಒಗ್ಗರಣರಣೆ ಹಾಕೊಂಡು ಮಜ್ಜಿಗೆ ಪ್ಲಸ ಅಣ್ಣ ತಿಂದೆ
ಮಜ್ಜಿಗೆ ಹೆಂಗ್ ಒಗ್ಗರಣೆ ಹಾಕೋದ
ಹೊಜ್ಜಿಗೆಗೆ ಫಸ್ಟ್ ಸಾಸಿವೆ ಎತ್ಕೋಬೇಕು ಮತ್ತೆ ಫಸ್ಟ್ ಇದು ಮೊದಲು ಬಾನಲಿ ಇಡಬೇಕು ಬಾನಲಿ ಇಕ್ಕಿದ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ ಮೇಲೆ ಚಿಟಪಟ ಅನ್ನೋವರೆಗೂ ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕರ್ಬೇವು ಹಾಕಬೇಕು ಕರ್ಬೇವು ಹಾಕಿದ ಆದ ಮೇಲೆ
ಹಓ ಇದು ಮಜ್ಗೆ ಖಾರ ಎಲ್ಲ ಹಾಕಿ ಮಜ್ಜಿಗೆನ ಮಿಕ್ಸ್ ಮಾಡಿ ಆಮೇಲೆ ಮಜ್ಜಿಗೆಗೆ ಅದು ಒಗ್ಗರಣೆ ಎಲ್ಲ ನಾವು ಹಾಕಿ ಆಗ್ತಿವಲ್ಲಾ ಅದೇ ತರ ನ ಮಾಡೋದು ಹಾ ಚೆನ್ನಾಗಿರುತ್ತೆ ಅಲ್ವಾ ತಿನ್ನಕ್ಕೆ
ಹೌದು ಚೆನ್ನಾಗಿರತ್ತೆ ನೀವು ಹೆಂಗ್ ಮಾಡಿದ್ರಿ ಟೊಮೆಟೊ ಗೊಜ್ಜು ಹೇಳ್ತೀರಾ
ಟೊಮೆಟೊ ಗೊಜ್ಜು ನಾವು ಡಿಫ್ರೆಂಟ್ ಆಗ ಮಾಡ್ತೀವಿ ನ ಎಲ್ಲರ ಬೇರೆ ನಾರ್ಮಲ್ ಆಗಿ ಹೆಂಗ ಟೊಮೆಟೊ ಮಾಡ್ತರ ಹಂಗ್ ಮಾಡಲ್ಲ ನಾವು ಟೊಮೆಟೊ ಫಸ್ಟ್ ಫಸ್ಟ್ ಟೊಮೆಟನ ಕಟ್ ಮಾಡ್ಕೊಂಡು ಚಿಕ್ ತುಂಬಾ ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಇಟ್ಕೊಂತೀವಿ ಆಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇರುತ್ತಲ್ಲ ಅದನ್ನ ಪೇಸ್ಟ್ ಹಾಕ್ಬಾರ್ದ ಅದು ಮಿಶ್ರಣ ಹಾಕಿದ್ರೆ ಅಂಗಡಿಯ ತಂದ ಮಿಶ್ರಣ ಹಾಕಿದ್ರೆ ಅದುೋಗೋಗುತ್ತೆ ಅದಕ್ಕೆ ನಾವು ಅತ್ ಬೆಳ್ಳುಳ್ಳಿ ಮತ್ತೆ ಇದಿರತ್ತಲ್ಲ ಅದ್ನ ಪೇಸ್ಟ್ ಮಿಶ್ರಣ ಮಾಡ್ಕೊಬಿಟ್ಟು ಅದನ್ನ ಹಾಕ್ಬೇಕು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮತ್ತೆ ಈರುಳ್ಳಿನ ತುಂಬಾ ಸಣ್ಣ ಸಣ್ಣದಾ ಹಚ್ಬೇಕು ನೀವು ಏನ್ ಮಾಡ್ತೀರ ಅಂದ್ರೆ ತುಂಬಾ ದೊಡ್ಡ್ ದೊಡ್ಡ್ ಹಚ್ತಿರಾ ದೊಡ್ಡ್ ದೊಡ್ಡೊ ಹಚ್ಚುಬಾರದು ಸಣ್ಣಸಣ್ಣವಾಗಿ ಹಚ್ಚಚ್ಬೇಕು. ಚ ಚೆನ್ನ ಹಚ್ಚಿದಾದ್ಮೇಲೆ ಅ ಅದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋದು ನಿಂಗ್ ಗೊತ್ತಲ್ಲ ಎಣ್ಣೆ ಹಾ ಹಾಕಿ ಸಾಸಿವೆ ಹಾಕಿ ಮತ್ತೆ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿ ಆ ಮ ತ್ತೆ ಇದಿರುತ್ತಲ್ಲ ಬೆಳ್ಳುಳ್ಳಿ ಮಿಶ್ರಣ. ನ್ನ ಹಾಕ್ಬೇಕು ಜೀರಿಗೆ ಜೀರಿಗೆ. ಇದು ಅದು ಸ್ಮೆಲ್ ವಾಸನೆ ಬರುತ್ತಲಾ ಅದು ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಬೇಕು. ಒಳಗಿಂದು ಟೇಸ್ಟ್ ಕೊಡುತ್ತೆ ಜೀರಿಗೆ.
ಹೋ ನೀವ್ ಹೇಳಿದು ರೆಸಿಪಿ ಸಕತ್ತಾಗಿ ಐತೆ.
ಹಾ
ಹ ನಾವ್ ನಾವು ಮನೆಯಲ್ಲಿ ಒಂದು ಟೈಮು ಮಾಡುತ್ತೀವಿ.
ಹಾ ಚೆನ್ನಾಗಿರತ್ತೆ. ಚಪಾತಿ ಚಪಾತಿಗೆ ಚಪಾತಿಗೆ ಮಾಡ್ಬೇಕು ಟೊಮೆಟೊ ಗೊಜ್ಜು ಚಪಾತಿಗೆ ಮಾಡ್ಬೇಕು.
ಅದು ಅನ್ನಕ್ಕ ಹಾಕೊಂಡ್ ತಿನ್ನಕ್ಕಗಲ್ವಾ ಅನ್ನಕ್ ಹಾಕೊಂಡು ಚೆನ್ನಾಗಿರತ್ತಲ್ವಾ.
ಕಿಂತ ಚಪಾತಿಗೆ ಚಂದ ಇರುತ್ತೆ ಅದು ಆರೋಗ್ಯಕ್ ಕೂಡ ಒಳ್ಳೇದು ಚಪಾತಿ ಕೂಡ ಒಳ್ಳೇದು.
ಯಾಕೆ ಇವತ್ತು ಸ್ಪೈಸಿ ಇವತ್ತು ಅ ತುಂಬಾ. ಇದು ಮಾಡ್ಲಿಲ್ವಾ ನೀವು ಮಾಂಸಾಹಾರಿನ ಸಸ್ಯಹಾರಿನ ನೀವು.
ನ ಮಾಂಸಾಹಾರಿ ಮಾಂಸಾಹಾರಿನೇ ಬತ್ ಇವತ್ತು ಗುರುವಾರ ಅಲ್ವಾ ಗುರುವಾರ ಅಂದ್ರೆ ರಾಯರ ಭಕ್ತರು. ಸಾಯಿಬಾಬಾ ಭಕ್ತರು ನಾವ್ ಮಾಡಲ್ಲ ಗುರುವಾರ ಎಲ್ಲಾ ನಾವ್ ಚಿಕನ್ ತಿನ್ನಲ್ಲ. ಮಾಂಸಾರ ತಿನ್ನಲ್ಲ ನಾವು. ಇವಾಗ ಹೆಂಗು ಬೇಸಿಗೆ ರಜಾ ಅಲ್ವಾ ಎಲ್ಲಾ ನನ್ ನನ್ನ. ಚಿಕ್ಕಮ್ಮ ಮಕ್ಕಳು ದೊಡ್ಡಮ್ಮ ಮಕ್ಕಳೆಲ್ಲಾ ಬಂದಿದ್ದಾರೆ ಅದಿಕ್ಕೆ ಬೆಳಗ್ಗೆ ಏನ ಟೊಮೆಟೊ ಗೊಜ್ಜು ಮಾಡಿದ್ದೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟಬಿಟ್ಟು ತಿಂಡಿಗೆ.
ಹ್ಮ್ ಟಮಟೋ ಗೊಜ್ಜು ಮತ್ತೆ ಚಪಾತಿ ಮಾಡಿ
ಹಾ ಚಪಾತಿ ಮತ್ತೆ ಅನ್ನನೂ ಮಾಡಿದ್ವಿ ಯಾಕಂತಂದ್ರೆ ಚಿಕ್ ಚಿಕ್ ಮಕ್ಳೆಲ್ಲಾ ಬಂದ ನನ್ ಚಿಕ್ ಕ್ಕಮ್ಮ ಮಕ್ಕಳೆಲ್ಲಾ ಅವ್ರರು ಬೇಸಿಗೆ ರಜೆ ಇದೆಯಲ್ಲ ಅವರು ಸ್ವಲ್ಪ. ತಿಂತಾರೆ ಮತ್ತೆ ಚಪಾತಿ ಬೇಡೋಣಂಗೆ ಅನ್ನ ಬೇಕು ಅದು ಬೇಕು ಇದು ಬೇಕು ಅಂತಿರ್ತಾರೆ ಅದಿಕ್ಕೆ.
ಹೌದಾ ಚಯ್ ಹೆಂಗ್ ನಡಿತಿದೆ ನಿಮ್ಮ ಬೇಸಿಗೆ ರಜೆಗಳು.
ಬೇಸ್ಗ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಬಟ್ ಆ ಮೊದ್ಲಿನ್ ತರ ನಮ್ಮ ಚಿಕ್ಕ ವಯಸ್ಸಿನ ಬೇಸಿಗೆರಜ ತರ. ಇಲ್ಲ ಇವಾಗಿಂದ ಮಕ್ಕಳ ಬೇಸಿಗೆರಜ. ನಮ್ ಬೇಸಿಗೆನೆ ಚೆನ್ನಾಗಿತ್ತು ಅಲ್ವಾ ನಾವೆಲ್ಲಾ ಹೆಂಗ್ ಹೆಂಗ್ ಇರ್ತಿದ್ವಿ ಬೇಸ್ಗೆರಜ್. ದಲ್ಲಿ
ಇನ್ ನಾವು ಬೇಸಿಗೆ ರಾಜ್ಯದಲ್ಲಾದ್ರೆ ಆಟ ಆ
ನಿಮ್ಮ್ ಬೇಸಿಗೆ ರಜಾ ಹೆಂಗ್ ನಡೀತಿದೆ.
ನಮ್ ಬೇಸಿಗೆ ರಜಾ ಬಿಡಿ ಬರೀ ಮನೆ ಕೆಲ್ಸ. ಅದು ಮಾಡು ಇದು ಮಾಡು ಅಂತಾನೇ ನಡೀತಿದೆ ಏನನ್ ಏನು ಇದು. ಯಾಡಕೆ ಆಗ್ತಿಲ್ಲ.
ನಿಮ್ ಪರೀಕ್ಷೆಗಳೆಲ್ಲ ಮುಗೀತಾ.
ಇಲ್ಲ ಇನ್ನ ನಡೀತಿದಾವೆ.
ಹಾ ನಿಮ್ ಬರಿ ಬೇಸಿಗೆ ರಜೆ ಎಲ್ಲಾ ಬರೀ ಪರೀಕ್ಷೆಗಳೇ ಆಗ್ತಾ ಇದೆ.
ಹೌದು ಬೇಸಿಗೆ ರಜೆ ಅಂತ ಕೊಟ್ಟಿರೋದು ಸುಮ್ನೆ. ಇಟ್ಟಿದಾರ್ ಅವರು ಬರೀ ಪರೀಕ್ಷೆ ಬರೀ. ಇಲ್ಲಾ ಇದ್ ಮಾಡ ಅದ್ ಮಾಡು ಇದ್ ಮಾಡು ಅಂತಾನೇ ಸರಿ ಆಯ್ತೈತೆ.
ನಾವ್ ಅವಾಗೆಲ್ಲಾ ಬೇಸಗೆರಜ ಹೆಂಗ್ ಮಾಡ್ತಿದ್ವಿ ಅಲ್ಲ
ಹೌದು ಅವವಾಗಿರೋ ಬೇಸ ರಜೆ ಅಂತಂದ್ರೆ ಆಚೆ ಮನಲ್ಲೇ ಜಾಸ್ತಿ ಆಡ್ತಿದ್
ಹೌದು ನಮ್ಮ ಬೇಸಿಗೆ ರಜಾ ಅಂ ಯಾವ ಈಗಿನ ಈಗಿನ ಕಾಲದಲ್ಲಿ ಯಾವ ಮಕ್ಕಳು ಆತರ ಬೇಸಿಗೆರಜನ ಇ ಕಲಿಯಕ್ ಆಗಲ್ಲ ಆತರ ಬೇಸಿಗೆ ರಜಾ ಕಲಿತಿದ್ವಿ ರಜಾ ಕೊ
ನಮಿದ್ರರಿಗೆ ಅದು ಮುಗತಾಯ ಆಯ್ತು ಈಗಿರೋ ಮಕ್ಕಳಿಗೆ ಅದು ಬರುತ್ತಾನೇ ಇಲ್ಲ
ಹೌದು ಬೇಸಿಗೆ ರಜಾ ಅಂದ್ರೆ ಅದೊಂತರ ನಮ್ಗೆ ಎಲ್ಲಿಲ್ದೆೆ ಸಂತೋಷ ಅಜ್ಜಿ ಮನೆಗೋ ಗೂ ಅಜ್ಜಿ ಕತೆ ಹೇಳ್ತಿರ್ತಾರೆ ಅಜ್ಜಿ ಆ ತಿಂಡಿ ಈ ತಿಂಡಿ ಮಾಡ್ಕೊಡ್ತಿರ್ತಾರೆ ತಿಂತರ್ ತಿವಿ ಅಕ್ಕಪಕ್ಕದ ಮನೆಯವರೆಲ್ಲಾ ಜಾತಿ ಭೇದ ಭಾವ ಇಲ್ಲ್ದೆ ಆಡ್ತಿರ್ತಿವಿ ತಿರ್ಗಾಡ್ತಿರ್ತಿವಿ ಆಟ ಆಡ್ತಿರ್ತಿವಿ
ಅದು ನಿಜಾನೇ ನೀವ ಹೇಳ್ತಿರೋದು ಈಗಿರೋ ಮಕ್ಕಳಾದ್ರೆ ಅಜ್ಜಿ ಮನೇನೂ ಬೇಡ ತಾತನ್ ಮನೇನೂ ಬೇಡ
ಹೌದು ಇವಾಗಿಂದ ಹಮ್ಮಂದರು ಕಳ್ಸಲ್ಲ ಯಾರ್ ಮನೆಗೂನು ನಮ್ಮ ಮಕ್ಳು ನಮ್ಮ ಮನೇಲಿ ಇರ್ಲಿ ಅಂತಾರೆ ಎಲ್ಲರೂ ಇವಾಗ ದೂರವಾಣಿ ಬಂದಿದ್ಯಲ್ಲಾ ದೂರವಾಣಿ ಬಂದಿದ್ಯಲ್ಲ ಅದ್ರನ್ನ ನೋಡ್ ಹಕೊಂಡಿರ್ತಾರೆ ಅದ್ರಲ್ಲಿ ಇನ್ಸ್ಟಾಗ್ರಾಮು ಟೆಲಿಗ್ರಾಮು ಅಂತ
ಈಗಿರೋ ಏನ್ ಅಮ್ಮಂದ್ರಗ್ ಗೊತ್ತ ಕಲ್ಸಲ್ಲ ಈಗ ಏನಾದ್ರು ಆದ್ರೆ ಅಂತ ಅಲ್ಲಿ ನೋಡ್ಕೊಳಕ್ ಯಾರು ಇರಲ್ಲ ಅಂತ ಈಗಿರೋ ಅಮ್ಮಂದ್ರ ಕಳ್ಸಲ್ಲ ಅವ್ರಿಗೂ ಅವ್ರ ಮಕ್ಳ ಮಕ್ಕ ಜೊತೆಯಲ್ಲಿ ಇರ್ಬೇಕಲ್ವಾ
ಹೌದೌದು ನಮ್ಮ ಬೇಸಿಗೆ ರಜಾ ಅಂತ ಬಂದ್ರೆ ನಮ್ಗೆ ಮಣ್ಣು ಬಿಸಿ ಗಾಳಿ ಅಂತ ಏನೋ ನೋ ಗೊತ್ತಿರ್ಲಿಲ್ಲ ನಾವು ಹೋಗ್ವಿ ಆಡು ಮತ್ ಬಂದ್ ಸಂಜೆ ಅಮ್ಮ ಕೈಲ್ಲಿ ಬೈಸ್ಕೊಂಡು ಡಸ್ಕೊಂಡು ಆದ್ರೂ ಏನೋ ಮಾಡ್ತಿದ್ವಿ ನಾವು ಇವಾಗಿನ ಮಕ್ಕಳು ಅಯ್ಯೋ ಹೊರಗಡೆ ಅವರ ಮಣ್ಣ ಮೆತ್ಕೊಡುತ್ತೆ ಬಿಸಲಾಗಿಟ್ಟ ಟ್ಯಾನ್ ಆಗ್ಬಿಡ್ತೀನಿ ಅಂತ ಹೋಗಲ್ಲ ಕಪ್ಪಗ ಆಗ್ಬಿಡ್ತೀನಿ ನಾನು ಅಂತ ಹೋಗಲ್ಲ
ಹ ಹೌದು ಈಗ ನಾವ ಆದ್ರೆ ರಾತ್ರಿ ಆದ್ರೆ ಸಾಕು ಆಚೆ ಕೂತ್ ಕೊಂಡು ಅಜ್ಜಿ ತಾತ ಜೊತೆ ಮಾತೇಡ್ಕೊಂಡು ಅವ್ರು ಹೇಳೋ ಕತೆೆಗಳ ಕೇಳ್ಕೊಂಡು ನಿದ್ದೆ ಹೋಗ್ತಿದ್ದ್ರೆ ಜಾಸ್ತಿ ಇರ್ತಿತ್ತು ಈಗಿರೋದ ಮಕ್ಳು
ಬೇಸಿಗೆಜಲ್ಲಿ
ಹೌದು ನಾನ್ ಆಡ್ತ
ನಂ ಚೌಕಾ ಬಾರ ನಮ್ಮ ಮಜ್ಜ ಜಿತ್ರ ಕುೂತ್ಕೊಂಡ್ ಚೌಕಾ ಬರ ಆಡಿದ್ರೆ ಅದ್ರ ಮಜಾನೇ ಬೇರೆ ಯಾವ ಯಾವ ಆಟ ಆಡಿದ್ರು ಅಷ್ಟ ಖುಿರ್
ಖುಷಿ ಬರ್ತಿರ್ಲಿಲ್ಲ ಹೌದು ಈಗ ಗಾರ್ಡಣ ಅಂತಂದ್ರೆ ನಮ್ಗೆ ರಜೆಗಳು ಸಿಗಲ್ಲ ಆ ಗಾರ್ಡಕ್ಕೆ ಅದೇ ಲಾಸ್ಟ್ ಆಯ್ತು ನಮ್ಗೆ
ಹೌದು ನಮ್ಮ್ ಅಜ್ಜಿ ಪಕ್ಕದ ಮನೆ ಅಜ್ಜಿ ನಮ್ ಅವ್ರ ತಾತ ಎಲ್ಲಾ ಬಂತಿದ್ರು ನಾವು ಕುೂತ್ಕೊವಿ ವಿ ಚೌಕಾ ಬರ ಆಡ್ತಿದ್ವಿ ಆ ಚೌಕ ಬರ ಯಾವ ಜೂಜಾಟಕ್ಕೂ ಸಮಯ ಇಲ್ಲ ಅಷ್ಟ್ ಚೆನ್ನಾಗಿ ಆಡ್ತಿದ್ವಿ ನಮ್ಮ್ ಅಜ್ಜಿ ಹೇಳ್ತಿದ್ರು ನೀನೇನಾನ ಈಗ ಈ ಆಟ ದ್ರೆ ನೆಕ್ಸ್ಟ್ ನಾನ ನಿಂಗ್ ನಾಡೆ ಚಾಕ್ಲೇಟ್ ಕೊಡಿಸ್ತೀನಿ ಬೋಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟ ನಮ್ಗ್ ಆಡಿಸತರಿ ನಮ್ಗ್ ರ್ತ್ರಿ ಅದ ಒಂದ್ ಚಾಕ್ಲೇಟ್ ಸಿಗತ್ತಲ್ಲ ಅನ್ನೋ ಒಂದ್ ಖುಷಿ ನಮ್ಗ ಅವವಾಗ
ಹೌದು
ಎಲ್ಲ ಮಕ್ಕಳ ಸುಮ್ನೆ ಮ್ ಅಂತ ಕತ್ಕೊಂಡ್ರೆ ಸಾಕ ಅವ ಅಮ್ಮ ದೊಡ್ ಡ್ ಚಾಕ್ಟ್ ತಗೊಂಬಂದ್ ಕೊಡ್ ತರ ಖುಷಿ ಎಲ್ಲ ಸಿಗಲ್ಲ ಅವರಿಗೆ
ನಾವು ಗಾಡಿ ಗೆದ್ದು ತಗೊಳೋ ಖುಷಿಗಿನ್ ಖುಷಿನೇ ಜಾಸ್ತಿ ಅವರು ಸುಮ್ನೆ ತಗೊಂಬಂದ್ ಕೊಡೋದ್ರಲ್ಲಿ ಖುಷಿ ಏನಿರುತ್ತೆ ತಗೊಂಬಂದ್ರೆ ತಿಂದ್ವಾ ಬಿಸಾಕ್ಕೊಟ್ವಾ ಅಂತಿರುತ್ತೆ ಅ ಗೆದ್ದು ತತಿನ್ನೋದ್ರಲ್ಲಿ ಹೆಂಗಿರತ್ತೆ ಅಂತಂದ್ರೆ ನಾವ ಇದನ್ನ ಗೆದ್ವಿ ಈ ಈ ಆಟ ಆಡಿ ಗೆದ್ವಿ ಅನ್ನು
ಹಾ ಅದೊಪ್ತಿ ಇರತ್ತೆ ನಾವು ನಾವ್ ಆಟ ಆಡಿದೀವಿ ನಮ್ ಚ ಚಾಕ್ಲೇಟ್ ಸಿಗುತ್ತೆ ನಾಳೆಲ್ಲ ಚಾಕ್ಲೇಟ್ ಅದ ನಾವು ನಾವು ಒಬ್ಬರಿಗಲ್ಲ ನಮ್ಮ್ ಕಾಲೋನಿಯಲ್ಲಿ ನಮ್ಮ ಬೀದಿಯಲ್ಲಿ ಯಾರ್ಯಾರು ಇರ್ತಿದ್ರೋ ಅವ್ರಿಗೆಲ್ಲಾ ಹೇಳ್ತಿದ್ವಿ ನಾನ್ ನಿನ್ನೆ ಚೌಕಾ ಬರಾಗ ಗೆದ್ದೆ ನಂಗಗೆ ಇವತ್ ನಮ್ಮ್ ಚಾಕ್ಲೇಟ್ ಕೊಡಿಸ್ತಾರೆ ಅಂತ ಹೇಳ್ತಿದ್ವಿ
ಅಲ್ಲಿ ಊರಲ್ಲಿ ಇರೋ ಎಲ್ಲಾರಿಗೂ ಗೊತ್ತಾಗ್ಬೇಕು ನಾವ್ ಈ ತರ ಮನೆ ಮಗಳು ಅವ್ರ ಇವರು ಅಂತ ಊರೆಲ್ಲ ಸುತ್ತಕೊಂಡು ನಾಯಿ
ಹೌದು ನಾವನ್ನ ನಾವೆನ್ನ ನಪ ನಮ್ದ ದುರದ ಮನೇಲಿ ನಮ್ಮ ಹೊಲ್ದತ್ರ ಮ ಚಿಕ್ಕಮ್ಮ ಮನೆ ಇದೆ ಚಿಕ್ಕಮ್ಮ ಮನೆಗ್ ಹೋಗ್ಬಟ್ರೆ ಮುಗಿತತಿ ನಮ ಚಿಕ್ಕ ಚಿಕ್ಕಮ್ಮ ಅದು ಮಾಡ್ಕೊಡ್ತಾರೆ ತಿಂಡಿ ಮಾಡ್ಕೊಡ್ತಿರ್ತಾರೆ ಇವಾಗ ಬೇಸಿಗೆ ಅಲ್ವಾ ನಮ್ ಚಿಕ್ಕಮ್ಮ ಸಂಡಿಗೆ ಜಾಸ್ತಿ ಜಾಸ್ತಿ ಮಾಡ್ತಾರೆ ಸಂಡಿಗೆ ಆರ್ಸೋದು ಮತ್ತತ್ ಅದನ್ನ ಸಂಜೆ ಸಂಡಿಗೆನ್ ಹಾಕೊಂಡು ತಿನ್ಬಿಡೋದು ಹಂಗೆ ಬರ್ತ
ಹ್ಮ ಹಗ ಬಿಡೋ ಮಾವಿನಕಾಯಿ ಈಗ್ ಬಿಡೋ ಇದು ಏನು ರುಚಿ ಇಲ್ಲ ನಾವ್ ಆಗ್ ಬಿಡ್ತಿದ ನ ಮಾನ್ಕಾಯಿ ಆಗ್ಲಿ ನೇನ ಆಗ್ಲಿ ಎಷ್ಟು ರುಚಿ ಕೊಡ್
ಅಲ್ವಾ ನಮ್ಗೆಲ್ಲಾ ಅವಾಗ ಸಿಟಿ ಎಲ್ಲ ನಾಮಾವಿನಕಾಯಿ ಹೋಗಿ ಅಂಗಡಿಗ ಹೋಗ ಮಾವಿನಕಾಯಿ ತಂದ ರು ಇದೇ ಪ್ರಸಕ್ತಿನೇ ಬಂದಿದೆ ನಮಗೆ ಬೈಸ್ಕೊಂಡೋ ಬರವಾಗಿ ಅಕಲ್ ಒಂದ್ವಿ ಅಣ್ಣ ಒಂದ ತಗೊಂತೀ ಅ ಹೋಗ್ಬಿಟ್ಟ ಕತ್ಕೊಂಡ್ ತಿನ್ಬಿಟ್ಟ ನಾವು ಹೋಗ್ತೀನಿ ಅಂತೆ ಹ ಒಂದ್ಸಲ ಹೇಳುದ್ರ ಹಲೋ ಹಾ ಕೇಳಿಸತಿದ್ಯಾ ಆ ಏನಿಲ್ಲ ಇಲ್ಲಿ ಅಮ್ಮ ಕರಿತಿದ್ರು ಅದಕ್ಕೆ
ಅಮ್ಮ ಕರಿತಿದಾ ಹೌದ್ ಮನೇಲೆ ಎಲ್ಲ ಚೆನ್ನಾಗಿದ್ದಾರಾ ನಮ್ಮ್ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ
ಹಾ ಚೆನ್ನಾಗಿದ್ದಾರೆ ಅವ್ರ ಆರೋಗ್ಯ ಎಲ್ಲ ಹೇಗಿದೆ
ಅವರು ಚೆನ್ನಾಗಿದಾರ ನಿಮ ನಿಮ್ಮ ಮನೆಯ ಆರೋಗ್ಯ ಎಲ್ಲ ಹೆಂಗಿದೆ
ಚೆನ್ನಾಗಿದೆ
ಹ್ಮ್
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ನೀ ನೀನು ಇಲ್ಲ
ಹ್ಮ ಮತ್ತೆ ಅಪ್ಪ ಅಮ್ಮನ ಕೇಳಲಿ ಅಂತ ಹೇಳು ಆರೋಗ್ಯ ಚೆನ್ನಾಗ್ ನೋಡ್ಕೊ ನೋಡ್ಗಿ ಈ ಟೈಮ್ ಅಲ್ಲಿ ಆರೋಗ್ಯ ಕದ ತಿನ್ನಕ್ ಹೇಳು ಎಣ್ಣೆ ಕಳದ್ರ ತಿನ್ನಕ್ ಹೋಗ್ಬೇಡ ಅಂತ ಹೇಳು ಇವಾಗಂತೂ ಆರೋಗ್ಯ ಹೆಚ್ಚರಾಗಿ ನೋಡ್ಕೊಬೇಕು
ಹಾ ಹೇಳ್ತೀನಿ ನೀವು ನಿಮ್ಮ ಅಪ್ಪ ಅಮ್ಮನ್ಗೂ ಹೇಳಿ
ಹ್ಮ್ ಸರಿ ಆ ಆಮೇಲೆ ಮಾಡ್ತೀನಿ ಬಾಯ್
ಹಾ ಭಾಯ್